ಹಾರ ನಿಮ್ಮ್ ಹೆಸರು
ನಮ್ಮ ಹೆಸರು ನಿಂಗಮ್ಮ ಅಂತ ನಿಮ್ಮ ಹೆಸರು
ಗೌರಮ್ಮ ಅಂತ
ಹಾ ಚೆನ್ನಾಗಿದೆ ಹೆಸರು ಏನಂತ ಕರೀತಾರೆ ನಿಮ್ಗೆ ಆಯತ ಕರಲ ನಿ ಮು
ಗೌರಿ ಅಂತಾರೆ
ಹಓ ಹೌದಾ
ನಿಮ್ಮನ್ನ
ನಿಂಗು ಅಂತಾರೆ
ಚೆನ್ನಾಗಿದೆ ನಿಮ್ಮ ಹೆಸರುಲಿಿಂಗು
ಲಿಂಗು ಅಲ್ಲ ನಿಂಗು
ಲಿಂಗೂ
ಹಾ ನಿಂಗು
ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮ ಹೆಸರು
ಏನ್ ಮಾಡ್ತಾ ಇದತ್ರಿ ಬೆಳಿಗ್ ಬೆಂದ
ಬೆಳಗ್ಗಿಂದ ನಂಗೆ ಸ್ವಲ್ಪ ಆಚೆ ಹೋಗಿದ್ವಿ ಇವತ್ತು ರಜಾ ಬೇರೆ ಇತ್ತಲ್ವಾ ಅದು ಸ್ವಲ್ಪ ನಮ್ ಗೆಳೆದಿ ಜೊತೆ ಮತ್ತೆ ಎಲ್ಲ ಸ್ವಲ್ಪ ಆಚೆ ಸುತ್ತೋೋಣ ಎಂತೆಲ್ಲ ಹೋಗಿದ್ವಿ ಅಂದ್ರೆ ಆಚೆ ಹೋಳಗೆ ಜಾಸ್ತಿ ದಿಸ ಆಗಿತ್ತು ತ್ತು ಅದಕ್ಕೆ ಇವತ್ ಹೋಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ತಿರುಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ
ಒಟ್ನಲ್ಲಿ ಮಜಾ ಮಾಡ್ಕೊಂಡು ಬಂದಿರಾ ಅಂತಯ್ತ
ಹಾ ಫುಲ್ ಮಜಾ ಮಾಡ್ಕೊಂಡಣ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಹೋದವ್ರು ರಾತ್ರಿ ಎಂಟು ಗಂಟೆಗೆ ಬಂದಿದ್ರು
ಅಾನವು
ಇಲ್ಲ ಎಲ್ಲ ಹಾಸ್ಟೆಲ್ಗಳು ನಾವು
ಇಷ್ಟೊತ್ತಲ್ಲ ಬಿಡ್ತಾರಾ ನಿಮ್ಗೆ
ಹಾ ಬಿಡ್ತಾರೆ ನಮ್ ಹಾಸ್ಟೆಲ್ ರೂಲ್ಸೇ ಇಲ್ಲ ನೀವು ಹನ್ನೆರಡು ಗಂಟೆ ಉರದ್ರೂ ಬರ್ಬೋದು ಏನ್ ಕೇಳಲ್ಲ ಹೊಸ್
ಹಲ್ಲ ಇರೋದು ಬಟ್ ನಮ್ಮ್ ಹಾಸ್ಟಲ್ಲ್ಲ ಅಹ ಹೊರಗಡೆ ಹೋಗ್ಬೇಕು ಂದ್ರು ಸಿ ಸಿಗ್ನೇಚರ್ ಬೇಕು ಮತ್ತೆ ತಂದೆ ತಾಯಿದ ಪರ್ಮಿಷನ್ ಬೇಕು ಹ ಮತ್ತೆ ನಾವವು ಎಷ್ಟೊದ್ಗೂ ಹೋದರು ಬಿ ಗಂಟೆ ನಾಲ್ಕ್ ಗಂಟೆ ಒಳಗಡೆ ಇರಬೇಕು ಹಾಸ್ಲ್ಲ್ಲಿ ಇಲ್ಲಾ ಅಂದ್ರೆ ಮತ್ತೆ ಅದು ಮೀಟ್ ಆಗ್ರಿ ಇವರು ಮೀಟ್ ಆಗ್ರಿ ಎಂತ ಹೇಳ್ತಾರೆ
ಹಂಗ್ ಹಿಂಗಿದ್ರೆ ಕಷ್ಟ ನೀವ್ ಯಾವಾಗ ಹೋಗೋದು ನೀವ್ ಯಾವಾಗ ಬರೋದು ಟೈಮ್ ಆಗುತ್ತಲ್ವಾ ಶಾಪಿಂಗ್ ಅದು ಹೆಣ್ಮಕ್ಳ ಅಂದ್ರೆ ಲೇಟ್ ಮಾಡೇ ಮಾಡ್ತಾರೆ
ಅದು ಅವ್ರಿಗೆ ಎಲ್ ಗೊತ್ತಿರುತ್ತೆ ಹೇಳಿ ನೀವು ಅವ್ರಷ್ಟೇ ಯಾವಾಗ ಇಷ್ಟೇ ಬಂದಿಲ್ಲ ಅಂದ್ರೆ ಅಲ್ಲಿ ಕಂಪ್ಲೇಂಟ್ ಮಾಡ ಬೈತಾರೆ ಅವ್ರನ್ನ ಹೋಗಿ ಮೀಟ್ ಮಾಡ್ಬೇಕು ಇಲ್ಲ ಇವ್ರನ್ನ ಹೋಗಿ ಮೀಟ್ ಮಾಡ್ಬೇಕಂತ ಎಲ್ಲಾ ಹೇತಾರೆ
ಹ ಇವಾಗ್ರರು ಹೋಗ್ತಿೀರಾ ಆಚೆ ಔಟಿಂಗ್ ಅಂತ ನಾದ್ ಹೋಗ್ತ
ಹೋಗಿರ್ಸ್ತೀವಿ ನಾವೆಲ್ಲ ನಮ್ಗೆ ಹಂಗ ಒಂದಿದ್ದೆ ಬಟ್ ಲೇಟ್ ಆಗಿ ಬರ್ತೀವಿ ಅವಾಗೇಏನು ಹೇಳಲ್ಲ ಒಂದೊಂದ್ ದಿನ ಹೇಳ್ತಾರೆ ಮೀಟ್ ಆಗಿ ಅಂತ ಮತ್ತೆ ಸುಮ್ಮನೆ ಆಗ್ತಾರೆ ಅವ್ರೇ
ನಮ್ಮ್ ಕಜ ನಂಗೇನಿಲ್ಲ ನಾವು ಹೆಡ್ ಗಂಟೆವರೆಗೂ ಬರ್ಬೋದು ಹನ್ನೆರಡ್ ಗಂಟೆ ಆದ್ಮೆ ಬರಂಗಿಲ್ಲ
ನಂಗಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಮಗೆ ಆರಾಮ್ ನಮ್ಗೆ ಏನೇನ್ ಬೇಕ ಅದೆಲ್ಲ ತಗೊಂಡು ತಿಂದ್ಕೊಂಡು ಬರ್ಬೋದು ಇ ನಮ್ ಇವರೆಲ್ಲ ನಾಲ್ಕಕ್ ಗಂಟೆಗ್ ಬಂದ್ರೆ ಎಲ್ಲಾ ಅರ್ಜೆಂಟ್ ಆ ಅರ್ಜೆಂಟಲ್ಲಿ ಚಲೋ ನೋಡಕ್ ಆಗಲ್ಲ ಏನ್ ಮಾಡಕ್ ಹಾಗಲ್ಲ
ಹೌದು ನಿಜನಾ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಹೋದ್ವಿ ಬಟ್ ನಾವ್ ಬೇಗ ಹೊಟ್ಟ ಹೋಗಿದ್ವಿ ನಮ್ ನಾವವು ಬೇಕಾದ್ರೆ ಜಾಗಕ್ಕೆ ಅದಕ್ಕೆ ಅಲ್ಲಿ ಅಂದ್ರೆ ನಮ್ಗೆ ಬೇಕಾಗಿರೋ ಅಂಗಡಿ ಏನು ತೆೆಗೆ್ದಿದ್ದಿಲ್ಲ ಅದಗ ಏನ್ ಮಾಡುದಂತ ತಿರ್ ಕುಂತಿ ಕೊಂಡ್ ತಿರ್ಕೊಂಡು ಆ ಕಡೆ ಮತ್ತೆ ಮೆತ್ ಮೆತ್ತ ಎಲ್ಲಾ ಅಂಗಡಿ ಓಪನ್ ಆಯ್ತು ಅದ ನನ್ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಅಂದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಸ್ಟ್ರೀಟ್ ಶಾಪಿಂಗ್ ಇಷ್ಟ ಬಟ್ ನಾನ್ ಮತ್ತೆ ನನ್ ಗೆಳ್ತಿರ್ ನಮ ಊರ್ಗೆ ಅಂದ್ರೆ ಜೂಡಿಯೋ ಹೆಚ್ ಎನ್ ಎಂ ಯು ಎಸ್ ಫೋರ್ ಅಂತ ಬಟ್ಟಲಿ ತಗೋಬೇಕಂತಾನೆ ಇಷ್ಟ ಹ ಅಂದ್ರೆ ನಮ್ ನಮ್ ಗ್ಯಾಂಗ್ ಅಲ್ಲಿ ನಾವು ಮೂರ್ ಜನ ಸ್ವಲ್ಪ ಅಂಗಿ ಹಾಕ್ತಿೇವಿ ಅಂದ್ರೆ ನಮ್ಗೆ ಸ್ವಲ್ಪ ಇಷ್ಟ ಆಗಲ್ಲ ಆಚೆ ತಗೊಂಡ್ರೆ ಅದಿ ೆ ನಮ್ಗೆ ಇನ್ನು ಬೆೇಳೆ ಗೆಳತಿರಲ್ಲಾ ಈ ಕಡೆ ಅಂದ್ರೆ ಶ್ಟೀಟ್ ಸ್ಟ್ರೀಟ್ ಶಾಪಿಂಗ್ ಮಾಡಕ್ ಹೋದ್ರು ನಾವ್ ಆ ಟೈಮ್ ಅಲ್ಲಿ ಯು ಎಸ್ ಪಲ ಹೋಗಿದ್ವಿ
ಓ ಯೂಸ್ಫೋನ್ ತೋಡ ಗ್ರ್ಯಾಂಡ್ಗ
ಹಾ ಯಸ್ ಪುರ ಹೋಗಿದ್ವಿ ನನ್ ಇನ್ನೊಬ್ ಗೆಳತಿ ಅವಳು ಅ ಒಂದ್ ಎರಡ್ ಜೀನ್ಸ್ ಪ್ಯಾಂಟು ಒಂದು್ ಎರಡ್ ಶರ್ಟ್ ಒಂದ್ ನೈಟ್ ಪ್ಯಾಂಟ ಎಲ್ಲಾ ತಗೊಂಡ್ಲು ಇನ್ನೊಬ್ಳ ನಾ ಶರ್ಟ ಒಂದು್ ಜೀನ್ಸ್ ಪ್ಯಾಂಟು ಒಂದು ಮತ್ತೆ ಕ್ರಾಕ್ಸ್ ಬರುತ್ತಲ್ವಾ
ಹ
ಅದು ತಗೊಂಡು ಮತ್ತು ನಾನೊಂದು ಶೂ ಎರಡು ಶರ್ಟ್ ಒಂದು ಪ್ಯಾಂಟು ಎಲ್ಲ ತಗೊಂಡು ನಾವು ಹಿಂಗೆ ಬಂದ್ವಿ ನಮ್ಮ್ ಗೆಳತರಲ್ಲ ಆ ಕಡೆ ಶಾಪಿಂಗ್ ಮಾಡ್ಕೊಂಡು ಅವರು ಹಂಗ್ ಬಂದರು
ಓಹ ಹೋ ಹೋ್ ಎಷ್ಟಾಯ್ತು ಎಲ್ಲ ಸೇರಿ ನಿಮ್ದು
ನಾವೂ ಏನ್ ಅನ್ಕೊಂಡ್ವಿ ಒಂದು್ ಎಂಬತ್ತಾಗುತ್ತೆ ಅನ್ಕೊಂಡ್ವಿ
ಹ್ಮ್ ಹ್ಮ್
ಬಟ್ ನಾವು ನಾವ್ ಅನ್ಕೊಂಡ ಜಾಸ್ತಿ ಅನ್ಕೊಂಡಿದ್ವಿ ನಾವು ಅಂದ್ರೆ ನಾವೇನ್ ಅನ್ಕೊಂಡ್ವಿ ಜಾಸ್ತಿ ಬಟ್ಟೆ ತಗೊಳೋಣ ಅ ಅಂತ ಅನ್ಕೊಂಡ್ ಹೋಗಿದ್ವಿ ಮತ್ ಅ್ರ ಕಲೆಕ್ಷನ್ಸ್ ಅಷ್ಟು ಇಕಿದ್ದಿಲ್ಲ ಅವರು ನೋಡಿದ್ರೆ ಯಾವ್ದು ಇಷ್ಟ ಆಗಿಲ್ಲ- ಮತ್ ಅಂಗಡಿ ಗೊ ಲ್ಲ ಮತ್ತೆ ಖಾಲಿ ಕಾಯಲ್ಲಿ ಬರಕ್ ಆಗಲ್ಲ ಅಂದ್ಬಿಟ್ಟು ನ ನ ನಮಿಬ್ ಫ್ರೆಂಡ್ ದು ಒಂದು್ ಮೂವತ್ತೇನು ಆಯ್ತು ನಂದು ನಲ್ವತ್ತೈದು ಆಯ್ತು
ಹ್ಮ್ ಹ್ಮ್ ಸರಿ ಅಷ್ಟೇ ಬ್ರ್ಯಾಂಡ್ ಎಲ್ಲ ಹಾಕ್ತಿೀರಲ್ಲ ನೀವು
ಅಂದ್ರೆ ನಮ ನಮ್ಮ್ ಮನೆಯವರೆಲ್ಲಾ ಅಂದ್ರೆ ಅಪ್ಪ ಅಮ್ಮಗೆ ಯಾವಾಗಾದ್ರು ಹಿಂಗ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಬ್ಯಾಂಕ್ ಒಂದ್ ಐವತ್ ಸಾವಿರ ಹಾಕ್ಬಿಡ್ತಾರೆ ಹ ರಿಚ್ ಅಲ್ಲೆ ಫೈ ಇನ್ ನಾರ್ಮಲ್ಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ
ಮಿಡಲ್ ಕ್ಲಸ್ ಫ್ಯಾಮಿಲಿ ಇದ್ಕೊಂಡೆ ಐವತ್ ಸಾವಿರ ನಲ್ವತ್ ಸಾವರ ಸಾವಿರ ಗಂಟ್ಲೆ ನೀವು ಏನು ಖರ್ಚು ಮಾಡ್ತೀರ ಒಂದ ಸದ್ಯ ಹೊರ್ಗಡೆ ಹೋಗ್ ಬಂದ್ರೆ ಮತ್ತೆ ನೀವು ತಿನ್ನಕ್ಕೆಲ್ಲ ಏನ್ ದೊಡ್ ದೊಡ್ ತಾಜ್ ಹೊಟ್
ಇಲ್ಲ ಇಲ್ಲ ತಿನ್ನಕ್ಕೆಲ್ಲ ಸ್ಟೇಟ್ ಫುಡ್ಡೆ ಬೆಟರ್ ಅಂದ್ರೆ ನೀವು್ ತಾಜ್ಪೋಟ್ಲ್ ಹೋದ್ರು ಕೂಡ ಅಂತ ಅಂಗ್ ಟೇಸ್ಟ್ ಕೊಡಲ್ಲ ಅವ್ರು ಸ ಹೋಗಿ ಉಪಯೋಗ ಇಲ್ವಲ್ಲ ಅದಕ್ಕೆ ಅಲ್ ಹೋಗಿದ್ದಿಲ್ಲ ನಾವು ನಮ್ ಫ್ರೆಂಡ್ಸ್ ಜೊತೆ ಎಲ್ ಜನ ಬೇರೆ ಗೆಳತಿದರೆಲ್ಲ ಹೋಗಿದ್ರು ಸ್ಟ್ರೀಟ್ ಶಾಪಿಂಗ್ ಅಂತ ಆ ಕಡೆನ್ ಹೋಗಿದ್ವಿ ಅಂದ್ರೆ ಗೋಲ್ಗಪ್ ಪ್ಪಾ ಪಾನಿಪುರಿ ಎಲ್ಲ ತಿನ್ಕೊಂಡ್ ಬಂದ್ವಿ
ಹ್ಮ ಹ್ಮ್ ಹೆಣ್ ಮಕ್ಳಿಗೆ ಅದು ಮಾತ್ರ
ಹಾ ಅದೇ ಅವರು ಎಷ್ಟ ಎಷ್ಟೇ ಶ್ರೀಮಂತರಾಗಿದ್ರು ಆ ತಿನ್ಲೇಬೇಕು
ಹ್ಮ್
ಮತ್ತೆ ನಮ್ ನನ್ನಿಬ್ರಗಿನ ಹೇಳ ಮತ್ತೆ ಬರವಾಗ ಬಸ್ಸು ಬೇರೆ ಲೈಟ್ ಆಗೋಯ್ತು ಅಂದ್ರೆ ನಮ್ ಕಾಲೇಜ ಸ್ವಲ್ಪ ದೂರ ಹಿದೆ ಬಸ್ಸು ಲೇಟ್ ಬರುತ್ತೆ ಅದಕ್ಕೆ ಬಸ್ ಲೇಟ್ ಆಯ್ತ ಅಂದ ಬಿಟ್ ತು ನಾವು ಕಾಯ್ಕೊಂಡಿದ್ ನನ್ ಹೇಳದ್ನಲ್ಲ ಇನ ಇಬ್ರು ಗೆಳತಿರು ಇದ್ರು ಅಂತ ಅವ್ರ ಇಬ್ರು ಎನ್ ಮಾಡಿದ್ರು ಬೇಡ ಅಂದ್ರೆ ಕಾದು ಕಾದೋರ್ಗೆಲ್ಲ ಕಲ್ನೋವ್ ಬಂದ್ಬಿಟ್ ಓಡಾಡಿ ನಾ ಅಂದೇ ಕ್ಯಾಬಿಗ್ ಹೋಗೋಣ ಬಾ ಅಂದಬಿಟ್ಟು, ಇನ್ ಮಿಕ್ಕಿದ ಬಸ್ಸಲ್ಲಿ ಬಂದ್ರು ಲೇಟ್ ಆಗಿ ಹ್ಮ ನಾವು ನಾನು ಮತ್ತೆ ನಾನಿಬ್ರ ಗ... ರು ಕಾರಲ್ ಬಂಧಬಿಟ್ವಿ ಬೇಗ ಅಂದ್ರೆ ರೆಸ್ಟ್ ಮಾಡಣ ಸ್ವಲ್ಪತ್ತಾದ್ರು ಅಂತ..
ಓ ಅಷ್ಟ ನೀವು ನೀವು ನೀವ್ ಅಷ್ಟ.. ತಿ ಹೆಂಗ್ ಬರೋಧ್ ಸರಿ ಆಗುತ್ತೆ ನಿಮ್ ಜೊ...
ನಾವು ಅಂದ್ರೆ ನಾವ್ ನಾವ್ ಹಾಸ್ಟೆಲ್ ಬಂದಿಲ್ಲ ವಲ್ಗಳೆಗೆ... ಕೆ ನಾವ್ ಹಾಸ್ಟೆಲ್ ಆಚ್ಚನೆ ಕಾತ್ಕೊಂಡಿದ್ವಿ ನಂಗ್ ಗೆಳತರ್ ಬರೋರ್ಗ್ ಕಾತ್ಕೊಂಡಿದ್ವಿ ಅವಾಗ ಒಳಗಡೆ ಬಂದ್ವಿ ಅಂದ್ರೆ.. ನಾ ಗೆಳತಿಯರನ್ನ ಕೇಳಿದ್ವಿ ಬನ್ನಿ ಹೋಗೋಣ ಕ್ಯಾಬ ಅಲ್ಲಿ ಟೈಮ್ ಆಗುತ್ತೆ ಅಂತ ಬಟ್ ಅವರಿಡ್ಕೊಂಡ ಇಲ್ಲ... ಸುಮ್ನೆ ಯಾಕೆ ಅ.. ಕಡಬೆರೆ ಏತ್ ಅಲ್ಲ ಇವಾಗ.. ಅದು ಫ್ರೀ ಇದೆಲ್ಲ ಅದರಲ್ಲೇ ಹೋಗಣ ಕಾರ್ಸ್ ಕಸ್ ಖರ್ಚ್ ಆಗತ್ತೆ ಅಂತ ಹೇಳಿದ್ರು ಮ... ಮತ್ತ ನನ್ ಗೆಳತಿಯಾರ್ ಮತ್ತೆ ನಾ ಸುಮ್ನೆ್ ಯಕಕ್ ಫೋರ್ಸ್ ಮಾಡೋದು ನಾವೇ ಹೋಗಣ ಅಂದ್ಬಿಟ್ಟು ನಾವ್ ಬಂದ್ವಿ...
ಹ ಸರಿ ಸರಿ ಇವಾಗ ಮತ್ತೆ ಇವತ್ತ ಸಿದ್ದರಾಮಯ್ಯ.. ಬೇರೆ ಇದು ಕೊಟ್ಟಬಿಟ್ಟನಲ್ಲ ರಿಸೈನ್ ಮಾ.. ಮತ್ತೆ ಇನ್ ಬಸ್ ಫ್ರೀ ಎಲ್ಲ ಹೋಗುತ್ತೇನೋ
ಹಾ ಹೌದು ಹೌದು ಹೋಗ್ಬೋದೇನೋ
ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ಕೋತೀನಿ
ಹೌದು ನಮ್ಗೇನಿಲ್ಲ ನಾ ನಾನು ಮತ್ತೆ ಇಬ್ರಗ್ ಗೆಳ್ತೀರ್ ಕ್ಯಾಬ್ ಅಲ್ ಒಡಾಡ್ಕತಿವಿ ಬಟ್ ಇನ್ ಮಿಕ್ಕಿದ ಗೇಳ್ತೀ.. ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು
ಹ ಗೆಳತಿಯರ್ಗಂತೆ ಅಲ್ಲ ಮನೇಲಿ ಇವಾಗ ಆಲ್ಮೋಸ್ಟ್.. ಎಲ್ಲರಿಗು ಅದೇ ರೂಢಿ ಆಗ್ಬಿಟ್ಟಿರುತ್ತೆ ಮತ್ತೆ ಇವಾಗ ಒಮ್ಮೆ ಅ ಕಾಸ ಕೊಟ್ಟ ಹೋಗೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ಕೋತೀನಿ
ಮನೇಲ್ ಇದ್ದಾಗು ಪ್ರತಿ ಸತಿ ಕಾರಲ್ಲೇ ಓಡಾಡೋದು..
ಹ್ಮ್ ನಾವೆಲ್ಲ ಬಸ್ಸಲ್ಲೇ ಓಡಾಡ್ತೀವಿ ಮತ್ತೆ ಇವಾಗ ಮತ್ತೆ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ ರೇಟ್ ಎಲ್ಲ ಅಯ್ಯೋ ಏನು ಅವಾಗ ಅರ್ದ ಜನ್.. ಸಂಖ್ಯೆ ಓಡೋದೇ... ಓಡಾಡೋದೇ ನಿಸ್ತನ್..
ಹಾ ಇರ್ಬೋದ ಇರ್ಬೋದು
ಹ್ಮ್ ಮತ್ತೆ ನೀವೆಲ್ಲಾ ಪ್ರವಾಸ ಎಲ್ಲ ಹೋಗಿದ್ರಾ
ಇಲ್ಲ ಪ್ರವಾಸ ಏನ್ ಹೋಗಿದ್ದಿಲ್ಲ ಅಂದ ನ ಹೋಗಿದ್ವಿ ಅಂದ್ರ ಹೇಳ್ದನ ನಾನು ಮತ್ತೆ ಇಬ್ರು ಗೆಳತಿಯರು ಅಂತ ಅವ ಜೊತೆ ಈ ಕಡೆ ಮೊನೇಲಿ ಲಂಡನ್ಗೆ ಹೋಗ್ ಬಂತತ್ವಿ ಹ ಮತ್ತೆ ಪ್ಯಾರಿಸ್ಗೆ ಹೋಗ್ಬೇಕು ಅಂತ ಅಂತಿದ್ದಾರೆ ನಾನ್ ಸುಮ್ನೆ ಆಕೆ ಖರ್ಚು ಅಷ್ಟ್ ದೂರ ಹೋಗೋದು ಮದ್ವೆ ಆಗಿ ಹೋದ್ರೆ ಒಥರ ಫ್ರೆಂಡ್ಸೇ ಅಲ್ವಾ
ಏನು ಗಂಡನ್ ಜೊತೆ ಹೋಗ್ತೀರಾ ನೀವು ಮತ್ತೆ ಮತ್ತೆ ಗೆಳತಿಯರ್ ಜೊತೆನೆ ಹೋಗ್ಬೇಕಲ್ಲ ನೀವು ಇವಾಗ ಚೆನ್ನಾಗಿರುತ್ತೆ
ಅದೇ ಹೋಗ್ಬೇಕಕ್ ಅನ್ಕೊಂಡಿದೀವಿ ಏನಾಗುತ್ತ ಗೊತ್ತಿಲ್ಲ ನೋಡ್ಬೇಕು
ಓ ಹಂಗ
ಹ್ಮ್ ಹ್ಮ್ ನೀವೆ ಎಲ್ಲ ಹೋಗ್ಬಿ ಹೋಗಿಲ್ವಾ ಹ್ಮ
ನ ಎಲ್ಲೇ ತಿರುಪ್ತಿ ಎಲ್ಲ್ದು ಏನು ಗೋ ಗೋಕರ್ಣ ಮುರುಡೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಇದೆ ಹೋಗೋದು ನಾವು ಮನೆಯಲೆೆಲ್ಲ ಅಷ್ಟು ದೂರ ದೂರ ಬಿಡಲ್ಲ ನಮಗೆ
ಯಾಕೆ
ಅವರೆಲ್ಲ ಬಿಡಲ್ಲ ಅಂದ್ರೆ ಭಯ ಪಡ್ತಾರೆ ಹೆಣ್ಮಕ್ಳು ನೀವು ಗೊತ್ತಾಗಲ್ಲ ನಿಮಗೆ ಏನಕ್ಕೆ ಹೋಗ ಬೋದು ಮತ್ತೆ ನ್ಯೂಸ್ ಬೇರೆ ಹೆಂಗ ಹೆಂಗೋ ಬರುತ್ತಲ್ವಾ
ಹಾ ಹೌದು ಹೌದು ಬಿಡಿ ಮೊನ್ನೆ ಯಾವ್ದು ನ್ಯೂಸ್ ಕೇಳಿದ್ದೆ ನಾನು
ಹ್ಮ್ ಅದಕ್ಕೆ ಸ್ವಲ್ಪ ಅಪ್ಪ ಅಮ್ಮ ಭಯ ಪಟ್ಟು ಎಲ್ಲೂ ಕಳ್ಸಲ್ಲ ನಮ್ಗೆ
ಹ್ಮ್ ಹೆಂಗೋ ಆರಾಮಾಗಿದ್ರೆ ಸಾಕು
ಹ್ಮ್ ಹೌದೌದು
ಸರಿ ಯಾವಾಗಾದ್ರೂ ಫ್ರೀ ಇದ್ದಾಗ ಕಾಲ್ ಮಾಡ್ತಾ ರೀ ಮಾತಾಡ್ತಾ ಇದ್ರೆ
ಹಾ ಸರಿ ಸರಿ ನೀವು ಯಾವಾಗರ್ಷ ಇದ್ರೆ ಕಾಲ್ ಮಾಡಿ
ಹಾ ಸರಿ ಮಾಡ್ತ ಇತೇನೆ ಇ ಇರ್ತೇನೆ